ಏನ್ ಮಾಡ್ತಾ ಇದ್ದೀರಾ ಕೇಳುತ್ತಿಲ್ವಾ ನಮ್ಮ ಧ್ವನಿ
ಕೇಳುತ್ತಿದೆ ಹೇಳಿ
ಹ ನಾವು ಮುಸ್ತ ಹೋಗಬಹುದು ಬೆಳಿಗ್ಗೆ ಬೆಳಗ್ಗೆ ಎದ್ದು
ಹಾ ಹೋಗನವೆ
ನೀವು ಮತ್ತೆ ಬಂದು ಪಾಪಾ ಕೆಲ್ಸಕ್ಕೆ ಹೋಗುವುದು ನಿಮಗೆ
ಏನಿಲ್ಲ ಐದ್ ಗಂಟೆಗೆ ಹೋಗಬಿಡಾನ
ನೀವು ಸಣ್ಣ ಇದ್ದೀರ ನೀವು ಯಾಕೆ
ಏನು ಆಗಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದು
ಆರೋಗ
ಹ್ಮ
ಮತ್ತೆ ಇನ್ನೇನು ಸಮಾಚಾರ
ಹ್ಮ
ಹ
ವಿ ಪ್ರಟೀಿಯ ಪ್ರ
ಹ
ಹ್ಮ ಅ ಕ ಯೋಗ ಪ ಹಾ ಹ ಹಲೋ
ಹಾ ಹೇಳಿ ಹೇಳಿ ಹಾ ಹೇಳಿ ನೀವು ಆಂಗ್ಲ ಭಾಷೆಯನ್ನು ಸ್ವಲ್ಪ ಕಡಿಮೆನ ಮಾಡಿ ಮಾತನಾಡುವುದು
ಹೌದಾ ತಪ್ಪ ಆಯ್ತು
ಯಾಕೆ ಯಾರು ಬಂದರು
ಅವರು ಪರಿಚಯ ಮಾಡಿಸಕೊಳ್ಳೋದಕ್ಕೆ ಬೆಳಿಗ್ಗೆ ನಮ್ಮ ಹತ್ರ ಬಂದಿದ್ರು ಸರು ಕಲಸಿದ್ದರು ನಮ್ಮಲ್ಲಿ ಅದು ಟೇಸ್ಟ್ ಅದ ಆ ಪರೀಕ್ಷೆ ಇದೆ ಆದರೆ ಅದು ಚಟಿ ಬರ್ತಿಲ್ಲ
ಹ ಹೌದಾ ಈಗ ಬಂತಾ
ಅದಕ್ಕೆ ಅದನ್ನುೂ ಬೇರೆ ಇದಕ್ಕೆ ಪ್ರಯೋಗಾಲಯಕ್ಕೆ ಕೆಲ್ಸಕ್ಕೆ
ಹ್ಮ
ರಕ್ತ ತೆಗೆದು ಕೊಡ ಅಂತ ಕೇಳಿದ್ದರು ಅದು ನಾವೆಲ್ಲ ತೆೆಗೆಯುವುದು
ಹಾ
ಅಲ್ಲಿ ಇರ್ತಾರೆ ನೋಡಿ ಅವ್ರಿಗೆ ಕೇಳ ಅೆ
ಹಾ
ಹ್ಮ್ ಇನ್ನ ಇಾ
ಹೇಳಿದ್ದೇವೆ
ಹೋಗುವ ನವೆ ಬೆಳಿಗ್ಗೆ ಬೆಳಿಗ್ಗೆ
ಹಾ ಹೋಗುವುದೇ ನಾಳೆ ಆಗುದಿಲ್ಲ ಹೋಗೋಣ ಶುಕರ್ವಾರ ಇನು
ನೀ ಹೂ ಅಂದ್ರೆ ಹೋಗೋಣ
ಶುಕ್ರವಾರ ಇಿಂದ ಹೋಗಣ
ನಿಜಾನ
ಹದರ್
ನೀವು ಅಂತ ಮಲಗ
ಹ ಇಲ್ಲ ಮತ್ತೆ ಇನ್ನೇನು
ಹೇ ಕ ಬೇಕು ನಾನ
ಸ
ಹನು
ನಮ್ಮದೇನು ಇಲ್ಲ ನೀವೇ ಹೇಳಿ
ನ ಏನ
ನಮ್ಮ ಊರಿನಲ್ಲಿ ಕೆ ಬೆ ಕೂಡ ಚೇಂತಿ ಮಾಡುತ್ತಾರಾ ಇಲ್ಲ ಏನೋಲ್ಲ
ಮನ್ನೆ ಮಾಡಿದ್ದರಲ್ಲ ಅದಕ್ಕೆ ತುಂಬಾ ಖರ್ಚಿದ್ದ
ಹೌದು ಪಾಪ ಎಂಬತ್ತು ಸಾವಿರ ಖರ್ಚಾಗಿದೆ
ಒಂಬತ್ತು ಇಲ್ಲ ಅರವತ್ತು
ಅರ್ವತ್ತ ನಿಮಗೆ ಯಾರು ಹೇಳಿದ್ದು
ಮಣ್ಣ
ನಿಮ್ಮಲ್ಲ
ಹ್ಮ್
ಯಾವನ್ನ ಹೇಳಿದಾರ
ನಿಮ್ಮ ಕ ಸೇರುತ್ತೇವೆ ನಮ್ಮ ಅಣ್ಣನೇ
ನಿಮ್ಮನ ಯಾರ ತಿಕ್ಕಲ್ಲೋರ
ಹ್ಮ ಇ ಹಾ
ಹೌದ ನಾನ ಇನ್ನೇನ್ ಮಾಡಕ ಕಲ್ಲಕ ಕೆಲ್ಸವ
ಏನ್ತ ಮತಿ ನ
ಹದಾ ನನ್ವರನ್ನ ಏನು ಕೇಳ ಹೋುದಲ್ಲ ಬಿಡಿ
ಹತ್ತೆ
ನಾ ಸುಮ್ಮನೆ ಕೇೇಳಲಿ
ಕಮ್ಮಿ ಆಗ್ತಾರೆಲ್ಲ ಹ್ಮ್
ನೀ ನೀ ಸ
ಹೇಳಿ ಕೇಳಣ
ನಮ್ಮದು ಏನ ಅಂತ
ಮದೇನತಿ ನೀವೇನಿದ್ದರ ಕೇಳುತ್ತೇವೆ
ಮತ್ತು ಬೆಳಿಗ್ಗೆ ಎಷ್ಟು ಜನ ಬಂದಿದ್ದಾರ
ಎ ಇ
ಮೂವಾರ
ಎಂಟು
ಎಂಟು ಜನ ಬಂದಿದಳ ಅಷ್ಟ ದಿನಕ್ಕೂ ಅಷ್ಟು ಜನ ಬರುತ್ತಾರ
ಅದ್ರಲ್ಲಿ ಬೇರೆ ಬೇರೆ ತರ ಹೆಲ್ಪ್ ಮಾಡ್
ಹಾ
ಮತ್ತೆಲ್ಲಾ ಲೆಕ್ ಹಾಕ್ರೆ ತುಂಬ ಇರು
ಹೌದಾ
ಹ್ಮ
ಮತ್ತೆ ಇನ್ನೇನು ಸಮಾಚಾರ
ಹ ಹ್ಮ
ಏನುೂ ಕೇಳಲಿಲ್ಲ
ಹೇ ಬೆಳಿಗ್ಗೆ ಬಂದನಲ್ಲ ನಿಮ್ಮ ಏನ್ ಹೇಳ್ತಾ ಇದ್ದಿದ್ದ
ಅವರು ಏನ ಅವರು ಮಾತನಾಡುತ್ತಿದ್ದರು
ಹ್ಮ ನನ್ಲೆ ಏನ್ ಹೇಳಿದ್ದಲ್ಲ
ನಿಮ್ಮೆಲೆ ನೋಡಿಲ್ಲ ಇವ್ರು ಚೆನ್ನಾಗಿದ್ದಾರೆ ಸ್ವಲ್ಪ ದಪ್ಪ ಹಕಬೇಕಂದ್ರೆ
ಹಾ ನಾ ಹ್ಮ ಹಾ
ಎಮ್ಮಂದ ಹಳಂತ
ಹ್ಮ
ಮತ್ತೆ ನಿನ್ನೆಲ್ಲ ಸಮಾಚಾನ
ಹೇಳಲಿಕ್ಕೆಲ್ಲಲ್ಲ
ಹ್ಮ ಸ್ವಲ್ಪ ಮುಂಜನ ಬೇಗ ್ದ ಹೇಳಿ ನಾಳೆ
ನೀವು ಕರೆ ಮಾಡಿ
ನಿಮ್ಮ ತಾಯಿ ಕೆಲ್ಸಕ್ಕೆ ಹೋದಾರಾ
ಇಲ್ಲ ಮನೇೆಯಲ್ಲಿ ಇದಿದ್ದಾರೆ ಇವತ್ತು ನಮ್ಮ ಅ್ಣ ಅವ್ರ ಮನಲಿ ಕಜ್ಜಿರ್ ಕಾಯಿ ಮಾಡ್ತಾರ
ಏನ್ ಕಜತ
ಸ್ ಹೊಸಕ ಆಸದಕ್ಕೆ
ಹೌದಾ ನಿನ್ನೆ ನಿಮಗೆ ಚಕ್ಕಲಿ ಕೊಟ್ಟಾರ
ಸಕಿಲಿ ನಮ್ಮತ್ ತಗೊಂಡ್ ಬಂದಿರ್ಲಿಲ್ಲ ನೀಡ ಅಂತ ಬಂದವ್ರಿ
ಹೌ
ಡಿಿಕ್ಕಿ ಬತ್ತಿ ಹೇಳೇಿದ್ದೀನಿ ಕಜ್ಜುಪೈ ತಗೋಬಾ ಒಂದೇ ಒಂದು ಅಂತ
ನ ಸಸ ಮಾಟ್ಟೀ ಹನಗೋ ಅಂತ ಕೊರಿ
ಹ್ಮ್ ತಗೊ ಬಂದಿದ್ರೆ ಕೊಜಿ
ಕೊಬಲಿಂಗ ಮಟತಿ ನ ಬ ಬ
ಹನಾ
ಕೊಬ್ಬರಿ ಕೊಬ್ಬರಿ ಕೊಬ್ಬರಿ ಮಿಠ ತಿ
ಕುರಿಮಟ್ಟಾ ಕೊಬ್ರಯಾ
ಇಲ್ಲ
ಹೌದ
ಸಕ್ಕರೆೆಯಲ್ಲಿ ಪಣದ
ಮನೇಲಿ ಮಾಡ್ಕೊಡ್ತಿದ್ದಿದ್ದ
ಎಲ್ಲಪ್ಪಬರದ
ಹ್ಮ ಪಕ್ಕದ ಮನೆಯವರುನ್ನ ಕೇಳಿ
ನಮ್ಮ ಪಕ್ಕದ ಮನೆಯವರನು ಕೇಳ್ದ ಇಲ್ಲ ಸ ನಿೆನ್ನೆ ಸಾರಿಗೆ ಕೇಳಿದೆ ನ
ಹ್ಮ್ ಏನು
ಅಂಗ
ನೋ ಬೆಳಿಗ್ಗೆಯಿಂದ ಏನೇನ್ ಮಾಡ್ತ
ಬೆಳಿಗ್ಿ ಎದ್ದೆ ಕಸ ಗುಡಸ್್ದೆ ರಂಗೋಲಿ ಹಾಕ್ತೆ ಮತ್ತೆ ಮೇವು ತಗೋಬಂದೆ ಮತ್ತೆ ಕುರಿ ತೊಗದೆ ಮತ್ತೆ ತರಕಾರಿ ಅನ್ನ ತಿಂದೆ ಹತ್ರೆ ತೊಳಿದೆ ಎಷ್ಟು ಕೆಲಸ ಮಾಡ್ದ
ಹ್ಮ್
ಹ್ಮ
ನಿಮ್ಮ ಏನ್ ಮಾಡ್ತವ್ರ
ನಮ್ಮ ಅಮ್ಮ ಕೊರಕ್ಕೆ ಳಚ ಸ ಏನು
ನೀಗ ಹೊಡಿರಿ ಅಂದ್ರೆ ನೀವು ಒಂದ್ ರೌಂಡ್ ಹೋಗ್ ಬಂದಿರಿ
ಹ
ಹ್ಮ
ಏನು ಹ್ಮ್ ಗುಡ್ ನೋಡ ಮನೆ. ಇನ್ನೇನು ಸಮಾಚಾರ
ಏನದು.
ನೋಡ್ ಅಲ್ಲೇ ಹಾ
ಏನದು.
ಏನಿಲ್ಲ ಹೇಳ ಮತ್ತೆ ಏನಿಲ್ಲ ಹೇಳಿ ಏನಿಲ್ಲಲೇ.
ಹೇಳಲೆ
ನಾ ಮಾಮನ್ ಫೋನ್ ಮಾಡ್ದ ಕರೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ಮಾಡಿ ಅಲ್ಲಿರೋ ಮಾಮ್
ಹಾ ಹಾ ಮತ್ತೇನ್ ಸಮಾಚಾರಾ.
ಹೇಳಬೇಕು.
ಏನು.
ಹೇಳಿ ಕೇಳೋಣ.
ನಮ್ಮದೇನೂ ಇಲ್ಲ.
ಯಾಕೆ.
ತಡೀರಿ ಆತರ
ಏನು.
ತಡಿರಿ.
ಮತ್ತೆ ಇನ್ನೇನು ಸಮಾಚಾರಾ.
ಹೇಳಿ ಕೇಳಣ.
ನಮ್ಮದೇನೂ ಇಲ್ಲ.
ಯಕ್ಕೆ.
ಏನೂ ಇಲ್ಲ.
ಏನೂ ಇಲ್ಲ ಅಂದ್ರೆ.
ಏನು ಇಲ್ಲ ನೀವೇ ಹೇಳಿ.
ನೀವೆ ಹೇಳಿ ನಿಮ್ ಮಾಡಿದೀರಾ ನಿಮ್ಮ್ ತಂಗಿ.
ಏನು.
ಮತ್ತು ಏನೇನ್ ಬೇಕ
ಇಲ್ಲ ಇಲ್ಲ ಏನು ಹೇಳಲಿಲ್ಲ ನಾನೇ ಮಾಡುತ್ತೇ
ಹಾ ಸರಿ.
ನಾನು ಮಾಡೋವರ್ಗೂ ಮಾಡಬೇಡಿ.
ಸರಿಯಬಾ